ಹಲೋ ರೀ
ಮಾತ್ರಿ ಬಗು ಇದು ಮಲ್ಲಿಕಾರ್ಜುನ ಅವ್ರೇ
ಅಲ್ಲಿಿಕರ್ಜುನ ಅವರ
ಏನಿಲ್ಪ ಇಲ್ಲೆ ಹಂಪಿಗಿ ಬಂದಿದ್ದೀವಿ. -
ಹಂಪಿಗಿ ಹೋಗಿರಾ...
ಹ್ಮ್,,
ಹಂಪಿಗೆ ಯಾಕ ಹೋಗಿರಿ ಈಗ.
ಸುಮ್ಮಾ ಒಂದ್ ಮೂರ್ ದಿನ ರಜೆ ಇತ್ತು. ಸುಮ್ ಒಡ್ಯಾಡಿ ಬರಮ್ಮ ಅಂತ ಓಡ್ಯಾಳ ಬಂದಿದವ ನೋಡಪಾ.
ಹಂಪಿಗೆ ಹೋಗಿರಂದಂಗ ಆಯ್ತು.
ಹ್ಮ, ಹಂಪಿ ಇಲ್ಲಿ ಈಗ ಆಂಜನೇಯದ್ರ ಬೆಟ್ಟ ಎಲ್ಲಾ ಮುಗಸ್ಕೊಂಡು ಈ ಊರಿಗೆ ಒಂಟಿವಿ.
ಅಂಜನಾದ್ರಿ ಬೆಟ್ಟಕ್ನ ಹೋಗಿರಾ,
ಹಾ, ಅಂಜನಾದ್ರಿ ಬಿಟ್ಟಕ್ ಬೆಳಗ್ಗೆ ಹೋಗಿದ್ದೆ ನಿನ್ ಹೋಗಿದ್ದೇವಿ. ಇವತ್ ಅಂಜನಾದ್ರಿ ಮಾಸ ಸಂಜಿ ಶ ಮಾಡ ಬಂದೇವಂ ಹೆ
ಹಾ, ಹೌದೇ ಏನ್ರಿ
ಹಂಪಿ ಇದು ಕೊಪ್ಪಳ ಗಿಪ್ಪಳ ಎಲ್ಲ ನೋಡಿ ಹಂಪಿ ಎಲ್ಲ ಇದು ಹಂಪಿ. ಇದು ನೋಡಿ ಅಲ್ಲ ಒಂಟಿವಿ, ಕೋಟೆ- ಗೀಟೆ
ಹೌದರಾ
ಹ್ಮ್
ಮತ್ತೇನ್ ನಡದ್ರಿ ಊಟ ರೀ,
ಊಟ ಹಾಗ್ಯದ್ ನೋಡಪ್ಪಾ.
ಹ್ಮ್, ಏನ್ ಮಾಡ್ಯರಿ ಊಟ
ಎಂ ಇಲ್ಲೆಹೊರಗೆ ಬಂದ ಉಂಡಿವಪ್ಪ ದಾರುಕ ಹೋಗಿದಿವಿ.
ಹಾ, ಹೌದೇನ್ರರಿ ಏನ್ ಮಾಡಿದ್ರಿ ಡಾಬಾದಾಗ ಊಟ,
ಏನಿಲ್ಲ ಅದೇ ದಾಲ್ತಡಕ
ಹ್ಮ್,
ರೊಟ್ಟಿ ಅನ್ನ ಇದು ಮಾಡ್ತೀ ನೀವು ನೀ ಎಲ್ಲಿದ್ದೊ,,
ನಾವು ಇದೀವ್ರೀ ನಾವು ಇಲ್ಲೇ ಮಂಗ್ಳೂರ್ ಸೈಡ್ ಇದೀವ್ರಿ ಮಂಗ್ಳೂರಾಗ.
ಎಲ್ಲಿ ಅಲ್ಲೇ ಓದತಿ
ಹ್ಮ್, ರೀ ಇಲ್ಲೆ ಮೆಡಿಕಲ್ ಸೈನ್ಸ್ ಮಾಡಿನ್ರೀ,
ಎಲ್ಲಿ ಮಣಿಪಾಲ
ಹಾ, ಮಣಿಪಾಲ್ರಿ
ಎಂತ ಕಾಲೇಜು ಸಿಕ್ಕಿದ, ಚೊಲೋ ಕಾಲೇಜ್ ಹಿಂದೆ ನೋಡು.
ಆ, ಬಿ, ಎಮ್, ಎಸ್ ಮಾಡೇನ್ರರಿ ಬಿ, ಎಮ್, ಎಸ್, ಅದ ಎಂ, ಬಿ, ಬಿ, ಎಸ್ ಸಿಗ್ಲಿಲ್ಲಾ ಬಿ, ಎಮ್, ಎಸ್ ಮಾಡೇನ್ರಿ,,
ಬಿ, ಎಂ, ಎಸ್ ಅದನ್ನುಚಲೋಈಗಿನ ಕಾಲದ. ಅದ
ಹ, ಅದೇ ರೀ ಮಾಡೀವ್ರಿ ಸುಮ್ಮ ಏನ ಹೊಟ್ಟೆ ಪಾಡಿಗಂತ. ಚಲೋ ಆದ್ರಿ ಐದ್ ಇದೆಲ್ಲ ಐದ್ ವರ್ಷ ಆದ್ರೀ ಮಣಿಪಾಲ್. ಅದೆಲ್ಲಾ ಚಲೋ ಆದ್ರಿ ಮಣಿಪಾಲ್ದಾಗ. ವೆದರ ಹಿಂಗೆ ಏನ್ ನೇಚರ್- ಗೀಚರ್ ಬಾರಿ ಅದ್ ನೋಡ್ರಿ ಬೀಚ,
ನೇಚರ್ ಬಾರಿಆದೋ ಅಲ್ಲಿ ಎಲ್ಲಾ ಹಸುರು- ಹಸುರ.
ಬಾಡ್ರಿ ಪೂರಾ ಹಿಂಗ ಹೆಂಗಂದ್ರ ನಾವು ದಿವ್ಸ ನಾವು ಹಿಂಗ ಏನ್ ಟೆರಸ್ ಮೇಲ್ ಬಂದ್ವ ಅಂದ್ರ ಸಮುದ್ರದ ಅಲೆ ಕೇಳಸ್ತಾವ ನೋಡ್ರಿ ನಮ್ಗ.
ಹಾ,
ದಿವ್ಸಾ ಮಳಿ ಬರ್ತದ ನೋಡ್ರಿ ನಂಬಳ್ಳಿ ಅಂತ್ರ,
ಅಬ್ಬಬಬ್ಬಬ! ಹಾ,
ಅಚ್ಚ ಹಸರ್ ಪೂರಾ ಕಾಡ್ನಾಗ ಇದ್ದಂಗ ಆತದ್ರಿ ನಮ್ಗ. ಯಾವ ನೋಡುದ್ರನು ಛತ್ರಿ ಬೇಕೇ ನೋಡ್ರಿ ಕಂಪಲ್ಸರಿ.
ಛತ್ರಿ ಛತ್ರಿ ಸಟ್ರ ಚಂದನ ಹಾಕೊಂಡಿರ್ಬಣ
ಹ ಸ್ವೆಟರ್ ಬೇಕ್ರ ಪಿಕ್ಸ ಕ ಬೇಸಿಗೆಗಾಲದಂಗನು ನಮಗೆ ಇ ಹ್ಮ್ ಚಳಿ ಇರ್ತದ ನೋಡ್ರಿ ನಮ್ ಕಡೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಕಾಮ ಇರ್ತ ಜರ್ ಚಾಳಿ
ಹಾ ಕಾಮ ಇರ್ತಾರೆ
ಹಾ
ಬೆಳಿಗಾಲದಾಗ ಅಂತ್ ಆಯ್ತ್ ಹೊರಗ್ ಬರಂಗ ಅನ್ಸಲ್ರಿ ಅಂತ ಪರಿಚಳಿ ಇರ್ತದರಿ ಸ್ವಲ್ಪ ಊಟನೇ ಬರೋಬರಿ ಇ
ಹೌದಪ್ಪ ಆ ಕಡೆ ಸೊಪ್ಪ ಬರ ಸೊಪ್ಪಗಿರ್ತದ ಸೊಪ್ಪಿನ ಪಲ್ಯ ಮಾಡ್ತಾರ ಅಕಡೆ ಮತ್ತತ್ ಮೀ ಮೀನ್ ಬಾಳ ಅ ಕಡೆ
ಹಾ ಮೀನ್ ಬಾಳ್ರಿ
ಏನಂದ್ರೆ ಮೀನೇ ಮೀನೇ ಮೀನ್ ನಿಂತೆ ಅಲ್ಲ ಅವ್ರಿಗೆ
ಹ ಮೀನ್ ಏನಲ್ಲ ಅಂದ್ರರುನು ಒಂದ್ ಎರಡ್ ಎರಡ್ ಸಲ ತಿಂತೀವ್ ನೋಡ್ರಿ ನಾವ್ ಮೀನು ವಾರಕ್
ಹ ಮೀನ್ಂತಿಂದ್ರ ಇ ತಲಿ ಶಾರ್ಪತ್ ಮೆದುಳು ಎಲ್ಲ ಬುದ್ಧಿ ಶರ್
ತಿಂತೀವ್ರಿ ಆದ್ರ ಮುಳ್ಳೆ ಬರ್ತಾವ್ರಿ ಜಾಸ್ತಿ ಬಾಯಾಗ
ತಿನಾಟಮೇ
ಹೌದ್ರಿ ಅದೆಲ್ಲಾ ರೇಟ್ನಾದ್ರಿ ಈ ಕಡೆ ಚಲೋ ಮಾಡ್ತಾರಿ ಬಟ್ ಸಸ್ತಾರಿೀ ಹಂಂಗಗೆ
ಹ್ಮ್
ಮೊೆ ನಮ್ ದೋಸ್ತರು ಬಂದಿದ್ರಿ ನಮ್ ದೋಸ್ತರುನು ತಿಂದ್ರು ಬಾರಿ ಆಗ್ಯಾದ್ರಿ ಅದು ಆಗಿದ್ರಿ ಅಂತಂದ್ರು
ಹಾ
ನಮ್ ದೋಸ್ತರ್ ಬಂದಿದ್ರೀ ಮೊನ್ಯ
ಹ್ಮ್
ಚಲೋ ಅದ ಚಲೋ ಮಾಡ್ರಿ ಅ ರಿಯ ಸ್ಲ್ಪ ಟೇಸ್ಟ್ ಮಾಡಿದ್ರೀ ಅವ್ರು ಬಂದಾಗ
ಹ್ಮ್
ಅದು ನಮ ದೋಸ್ತರ ಅಂಗಡಿನೇ ಆದ್ರಿ
ಹಬೋ ಹ್ಮ
ದೋಸ್ತ್ರ ಅಂಗಡಿನ ಆದ ಒಂದ್ ಸ್ವಲ್ಪ ಕಿಂಕಿಂಗ್ಗೆ ಹೇಳಿದೇವ್ರೀ ನಮ್ ಊರನೋ ಹೊಂಟ್ರ ಕಿಂಗ ಮಾಡು ಚಲೋ ಮಾಡು ಅಂತ ಅದಕ್ ಬಂದಿದ್ದರಿ ಭಾರಿ ಆಗ್ಯದಂತ ತಂದರ್ರೀ ಅವರು ಅಡ್ಡಾಡ್ ಅಡ್ಡ ಅಡ್ ಮೀನ್ ನಡದಾರ ನೋಡ್ರಿ ಅವರು ಅಡ್ಡಾಡ್ ಮೀನ್
ಹ್ಮ್ ಹಡ್ಲಾರ ತರ
ಹಾ
ಇಪ್ಪಾ ಆಡೆ ಎಲ್ಲ ಇದು ನಿಮ್ ದೋಸ್ತರೆಲ್ಲ ನಿಮ್ ಕಡೆ ಬರ್ತಿರ್ಬೇಕ ಎಲ್ಲಾ ಪ್ರವಾಸಕ್ಕೆಲ್ಲ
ಹಾ ಬರ್ತಾರೀ ಹಂಗಗೆ ಬಂದ್ರ ಅಂದ್ರ ಬೆಟ್ಟೆ ಓತಾರೀ ಎಲ್ಲಾ ಒಂದೊಂದ್ ಸಲ ಇಲ್ಲ ನಮ್ ರೂಮ್ಾಗ ಇರ್ತಾರಿ ಒಬ್ಬ್ರೊಬ್ರು ಬಂದ್ರ ಅಂದ್ರ
ಹ್ಮ್
ಬಾರಿಾದ್ರೆ ಎಲ್ಲಾ ಸ್ಪೆಷಲಿಸ್ಟ್ ಅವ ಎಲ್ಲಾ ಸ್ಪೆಷಲಿಸ್ಟ್ ಅವ ಎಲ್ಲಾ ಬಾರಿ ಅವ್ರಿ
ಹ್ಮ್ ಇ ಎರಡ್ನೇ ವರ್ಷ ಮೂರ್ನೇ ವರ್ಷದು ಯಾವ ವರ್ಷ
ಇದು ಎರಡ್ನೇ ವರ್ಷ ಆದ್ರಿ ನಮ್ದು
ಹ್ಮ್ ಎರಡ್ನೇ ವರ್ಷ ಮುಗೀತಾನ
ಹಾ ಈಸಾದ್ ಎಕ್ಸಾಮ್ ಅವ್ರಿ ಇನ್ನೊ ಒಂದ್ ಎರಡ್ ತಿಂಗಳದಾಗ ಮುಗೀತದ್ರೀ ಎರಡ್ನೇ ವರ್ಷ
ಹ್ಮ್
ಮನೆ ನಂಬಲ್ಲಿ ಯೋಗಾಸನೆ ಮಾಡ್ಯ್ರೀ ಬಾರಿ ಮಾಡ್ಯ್ರಿ
ಅಂತರಾಷ್ಟ್ರೀಯ ಯೋಗ ದಿನ ಆಚರಣೆ
ಮಾಡ ಅವ್ಯನ ಇಲ್ಲಿ ಅಲ್ಲ ದೊಡ್ ದೊಡ್ ಮಾಡ್ತಾರ್ ನೋಡ್ರಿಂಗ ನಾಲ್ಕ್ ಐದ ಮಂದಿ ಗ್ರೂಪ್ ಸೇರ್ಕ ಅಂದ್ರ ಮಾಡ್ತಾರ್ ನೋಡ್ರಿ
ಹಾ
ಹಂಗ ಮಾಡ್ಯಾರ್ ನೋಡ್ರಿ ಪಿರಾಮಿಡ್ ಗತ್ಲೆ ಮಾಡ್ಯಾರ ನೋಡ್ರಿ ನಂಬಲ್ಲಿ
ಹ್ಮ್
ಕಡೆ ಎಲ್ಲಾ ಚಲೋ ಚಲೋ ಕಾಲೇಜ್ಾವ್ರಿ ಆದ್ರರು ಚಲೋ ಅದಾರೀ ಎಲ್ಲಾ ಟೀಚರ್ಸ್ಗಳು ಚಲೋ ಅದಾರ ಹಾ ಹಯ್ ಬಂದವ್ರಿ ಧರ್ಮಸ್ಥಳ ರಗಡು ಹೋ್ತವ್ರಿ ಧರ್ಮಸ್ಥಳ ಕಂಗೆ
ಹ್ಮ್
ಹ್ಮ್ ಹೋಗಿ ದರ್ಶನ ತಗೊ ಬರ್ತವ್ರಿ
ಹ್ಮ್
ಮೊನ್ನೆ ಆಳ್ವಸ್ಕೊಯ್ದವ್ರಿ ಆಳ್ವಸ್ನು ಬಾರಿ ಆದ್ರಿ ಕಾಲೇಜ ಸ್ಕೂಲ
ಹ್ಮ್
ಮೂರ್ನಾಗ ಒಂದ್ ವಾರ ಬೇಕಕ್ ನೋಡ್ರಿ ಪೂರ ಆಳ್ಳವಸ್ ತಿರ್ಗಡ್ಲಕ್ ಹಂಗಾದ್ರೆ
ಹ್ಮ್
ಹಳವಸ್ದಾಗ ಹುಡ್ಗರು ಚಲಾವ್ರಿ ಬಟ್ ಅಲ್ಲಿ ನೀರೇ ಇಲ್ರರಿ ಆಳ್ವಸ್ದಾಗ ಏನ್ ಹೆಂಗ ಮಾಡ್ತಾರ ಅಏನ್ರಿ
ಇಲ್ಲ ಆಳ್ವಾಸನ ಹೆಂಗ ಗೊತ್ತು ಹಓದೋ್ರ ಓದ್ತರ ಪಾರ್ಗಳು ಎಲ್ಲಾರದರು ಕಾಳ ಹಂಗ ಹಾಳತ್ತ
ಹಾಳ ಆತರಿೀ ಅಲ್ ನೀರೇ ಇಲ್ಲ ನೀರ್ ಇರ್ಲಿಕ್ಕಂದ್ರಿ ಹಂಗ ಹೇಳ್ರಿ
ಇರುತೋ ಕಾಲೇಜ್ ಪ್ರಕಾರ ಇರುತ ಅವ್ರ ಪ್ರಕಾರ ಇರ್ತ
ಹೆಂಗ ಬಾಳ್ ಹೈರಾಣದ್ರಿ ಅಲ್ಲಿ ನೀರಿಂದು ನಾ ನೋಡ್ಬಿಟ್ಟವ ಅಲ್ರಿ ಬಾಳ ಹೈರಾಣ ಆದ್ರಿ ನೀರಿಂದು.
ಏಯ್ ಹಂಗಿಲ್ಲ ಅಂದ್ರ್ ಹೆಂಗೋ ತಂದೆ ತಾಯಿ ಕಳಿಸ್ತರು ನೋ ವೆಲ್
ಏ ಹಂಗೆ ಆದ್ರಿ ಅವ್ ನಮ್ ಅಪ್ಪ ಗೊತ್ತೇನ್ರಿ ನಿಮ್ಗ?
ಅಪ್ಪು ಬಡಿಗೆರ
ಅಪ್ಪು ಅಪ್ಪುರೀ ಅವ ಬಾರಿ ನೋಡ್ರಿ ಅವನು ಬಾಗಲಕೋಟ್ ನಿಂದ ಬಂದನ್ರಿ ಅಪ್ಪುನು.
ಹಾ
ಚಲೋ ರೀ ಪಾರ್ ಚಲೋ ಅದ್ರಿ ಎಲ್ಲಾ ಹಚ್ಗೊಂಡ್ ಮಾತಾಡ್ತರಿ.
ಹ್ಮ್ ಹ್ಮ್ ಬರೊಬರ್ ಬ ಆಯ್ತಪ್ಪಾ ಆಯ್ತು ಯಾವಾಗ್ರುರ ಈ ಕಡೆ ಯಾವಾಗ ಬರ ಊರಿಗೆ?
ಊರಿಗೆ ಬರ್ಬಕ್ರಿ ಊರಿಗೆ ಬರ್ಬೇಕಂತ್ ಮಾಡ್
ರಜ ಯಾವಗ್ ಕೊಡ್ತಾರ.
ರಜಾ ನಾವೇ ತಗೊಂಡ್ ಬರ್ಬೇಕ್ರಿ ರಜಾ ಅಂತ ಏನ್ ಕೊಡಲ್ರಿ ಅವ್ರು.
ಮ್ಮ ಎ ನಮ್ಮ ಬರ್ರೀ
ಮೊರಂ ಕ್ಕೆನ್ ಬರಲ್ರಿ ಇದುಕ್ ಬರ್ತಿವ್ರಿ. ದೀಪ ಈ ಸದ್ ದೀಪಾವಳಿ ದೀಪಾವಳಿಗ್ ದೀಪಾವಳಗ್ ಬರ್ತೇವ್ರೀ.
ದೊಡ್ಡ ಹಬ್ಬಕ್ಕೆ ಬಂದ್ಬಿಡ್ರಂಗೆ ಒಂದು ಆ
ಹಾ ಅವಾಗ್ಯಾರ ಅವಾಗ್ಯಾರ ಹದ್ನೈದು ದಿನ ಹ್ಮ್
ಹ ಅಲ್ಲಿ ಅಲ್ಲ ಚಲೋ ಅದಪ್ಪ ಅಲ್ಲಿ ಧರ್ಮಸ್ಥಳ ಗಿರ್ಮಸ್ಥಳ ಹೋಗಿರ್ಬೇಕು ಕೊಕ್ಕೆ ಸುಬ್ರಹ್ಮಣ್ಯ. ಹಾ
ಹೋಗಿ ಬಂದವ್ರಿ ಎಲ್ಲ ಹೋಗ್ ಹೊಂಟಿವ್ರಿ ಹಂಗಗೆ ರಗಡ ಸಲ ಹೋತ್ತಿವ್ರಿ ಬರ್ತಿವ್ರಿ. ಹಂಗೆ ದಿವ್ಸ ಪರಿಸರ ನೋಡ್ಲಕ್ ಹೋತಿವ್ರಿ ಹಂಗೆ ಆ ಕಡೆ ಈ ಕಡಿ.
ಹ್ಮ್
ಜೋಗ ಪಾಲ್ಸ ಪಾಲ್ಸ್ ನೋಡ್ಲಕ್ ಹೋಗ್ತಿವ್ರಿ ಆ ಪರಿಸರ ನೋಡ್ಲಾಕ್ ಹೋಗ್ತಿವಿ.
ಹಾ
ಕಡೆಲ್ಲಾ ಗಿಡಗಳು ನೋಡಿದ್ರು ಹುಚ್ಸಾತಾರ ನೋಡ್ರಿ ಹಂಗ ಹಸೂರ ಪ್ರಾಣಿಗಳ್ನು ತೀರ್ಗಾಡ್ತಾವ್ರಿ ನಮ್ಮಲ್ಲಿ ಕಂಡ ಬಟ್ಟಿ.
ಹೌದೌದೌದು ಹ್ಮ
ಹಾವ್ ಆಯ್ತು ಚೆಳ್ ಆಯ್ತು ನರಿ ಆಯ್ತು
ಹ್ಮ್ ಎಲ್ಲ ಕಡೆ ಕಾ ಕಾಡು ಪ್ರದೇಶಪ್ಪಾ ಎಲ್ಲ ಹಸುರು
ಬಾಳರಿ
ಹ್ಮ್
ಹ್ಮ್
ಮತ್ತೆ ಈಗ ಮತ್ತೆ ಮುಂದೆ ಎಮ್ ಡಿ ಗಿಮ್ಡಿ ಮಾಡದ ಇದು ಮ ಮತ್ತ್ ಎಂ ಡಿ ಬಿ ಎಂ ಎಸ್ ಆಗೋಣ ಗೌರ್ಮೆಂಟಾ ಸರ್ಕಾರಿ ಇದು ವೈದ್ಯಕೀಯ?
ನೋಡ್ಬಕ್ರೀ ಇನ್ನ ಇದು ಡಿಗ್ರಿ ಮುಗದ್ವಕ ನಮ್ ಮನಗೇನ ಓನ್ ಹಾಕ್ಲಕತಿ ಅಂತಂದಾರಿ. ಇ
ಅಬ್ಬ ಹ ಎಲ್ಲಿ?
ಗುಲ್ಬರ್ಕ್ ಹಕ್ಬೇಕ್ರಿ ನೋಡಮ್ ನಮ್ದ್ ಆ ಕಡೆ ಬರ್ತ್ತಲ್ರರಿ ಗುಲ್ಬರ್ಕ್ ಹಕ್ಬೇಕಂದ್ ಮಾಡಿದೇವ್ರೀ ಒಂದ್. ಸೆಂಟ್ರ
ಹ್ಮ್
ಹ್ಮ್ ಮಾಡ್ಬೇಕಲ್ರಿ ಏನ ನಾವು ಒಂದು ನಿಮ್ಮಂಗೆ ಇರ್ತವ್ರೀ
ಹಾ
ನಿಮ್ಮಂಗೆ ನಡತಿದೆನ್ ಹೇಳ್ರಿ ನಾವ್ಗ ಮಾಡ್ಬೇಕ್ರಿ ಏನನ ಒಂದು.
ನಾವೇಏನಿಲ್ಪಾ ಇಲ್ಲೇ ಕೃಷಿ ಮಾಡಿಲ್ಲ ರೈಚೂರು ಆರಾಮಿದಿ
ಹ ರೀ
ಕೃಷಿ ಕೃಷಿ ಮಾಡವಪ್ಪಾ ನಾವೇನು ನಿಮ್ಮಂಗ ಬಿ ಎಂ ಎಸ್ ಡಾಕ್ಟರ್ ಎ್ರ ಮಾಡೀವಿ
ಅದೇ ರೀ ಏನನು ಮಾಡ್ಬೇಕ್ರೀ ಒಂದ್ ಲಕ್ಕಕ್ಕ
ಹ್ಮ್ ನಾವ ಇಲ್ ರಾಯಚೂರ್ನಾಗಿದ್ದೀವಿ ಇಲ್ಲಿ ಸುಮ ಟ್ರಿಪ್ಿಗೆ ಇಲ್ಲಿ ಪ್ರವಾಸಕ್ಕಂದ ಬಂದಿದೆವಿ
ಹೌದ್ರಾ
ಹ್ಮ್
ಹ್ಮ್
ಅತ್ತ
ಮತ್ತೇನ್ ಇಲ್ ನೋಡ್ರಿ ನೀವೆ ಹೇಳ್ಬೇಕು
ಏನ ಇಿಲ್ಲಪ್ಪಾ ಈಗ ಹೈನುಗಾರಿಕೆ ಮಾಡ್ಬೇಕಕ್ಲತ್ತೀನಿ
ಐನುೂಗಾರಿಕೆ ಮಾಡ್ತರಾ
ಹ್ಮ್ ಒಂದು ಬಿ ಎಂ ಎಸ್ ಇದು ಕೃಷಿ ಆಗೋಣ ಒಂದ ಆರ್
ಅದೆಲ್ಲ ಚಲೋ ನೋಡ್ರಿ ಮಾಡ್ರಿ ಐನೂರುಗಾರಿಕೆ
ಇಲ್ಲ ಒಂದ್ ಪಂಡ್ರಾಪುರ್ ತರ್ತೀನಿ ಒಂದ್ ಜಾವಲ್ ತರ ಇದು ಸೈವಾಲ್ ತರ್ತೀನಿ ಹ ನ್ಯ ಮೈಸೂತ್ತು ಒಂದು ಹೊಲ್ ದಯ ಬಿಟ್ಟುಕಯಸತ್ ಒಂದ್ ಆರು ತಿಂಗಳು ಮಾಡ್ಬೇಕ ಸ್ವಂತ ಮಾಡ್ಬೇಕಲ್ಲತ್ತ
ಹೌದ್ರಾ
ಹ್ಮ್ ಮತ್ತ ಏನ್ ಮಾಡತಪ ಮುಂಜಾನೆ ಒಂದ್ಸಲ ಡೈರಿ ಹಾಕಿ ಸಂಜೆ ಒಂದ್ಸಲ ಡೈರಿ ಹಾಕಿ
ಹ್ಮ್ ಮಾಡ ಮಾಡ್ರಿ ಚಲೋ ಅ ಆದ್ ನೋಡ್ರಿ ಅದ್ರಾಗ ನೂ ಗಳಿಕಿ
ಸಣ್ಣು ಮಡಗ ಪದುಕ್ಕೆ ಹ್ಮ್
ಈಗ ಹೆಂಗಂದ್ರ ಓರ್ಲೋ ಇಟ್ಕೋಬಾರ್ದ್ರಿ ಸಣ್ಣ ಪಫಸ್ಟ್ ನಿಂತತ್ ಹೆಂಗ ಒಂದು ಎರಡು ಮೂರು ನಾಲ್ಕು ಅದ್ರ ಸ್ಟಾರ್ಟ್ ಮಾಡ್ಬೇಕ್ರೀ
ಹಾ ಹಾ ಹ್ಮ್ ಮ ದೈ ಮತ್ ಯಾವ ಪಾ ಇ ಪರಿಸ ಇದು ಆಗ್ಲತ್ತ ಏ ಸ್ಪರ್ಧಾತ್ಮಕ ನಿಮ್ಗೆ ಸ್ಪರ್ಧಾತ್ಮಕ ಬೇಕಿಲ್ಲ
ನೋಯ ನೋಡ್ಬ್ರೀ ಸ್ಪರ್ಧಾತ್ಮಕ ಎಲ್ಲಾ ನಮ್ಗ ನಡೆಲ್ಲ ಸುಮ್ನೆ ಆಕಿ ಏನ್ ಮಾಡ್ಬ ಕುಗ್ರ ಲ ಆಗೋಡ್ ಮಲ್ರಿ ಅವೆಲ್ಲಾ ಹರಾಣದ್ರಿ ಈಗೆಲ್ಲ ಸ್ಪರ್ಧಾತ್ಮಕ ಎಲ್ಲಿ ಆತದ್ರಿ
ಆಥವಾ ನಿಮಗೆ ಡಾಕ್ಟರ್ಗಳಿಿಗೆ ಯಾಕಕ್ತಿರು ನೀ್ ಆರಾಮ್ ಡಿಗ್ರಿ ಮುಗಿದ್ರೆ ಮುಗ
ಸರಿ ತೋ್ರಿ ನಾ ಮತ್ ಹಸ್ತೀನಿ ನಿಂದ್ರ